ಎ ಬೇಗ ಮಾಡಕಲ್ಲ ನೀವು ಹಿ ಭಬಿ ನವು ಸ ಪಹಚತ ನಾಡಿದ್ದು ಬಂದರುೂ ಮಾಡ್ತೇನ್
ಹ ಇರೋ ಏನೋ ಒಂದ್ ಮಾಡ್ತೀನಿ ನೋಡು ಬಂದರು
ನೋಡ್ರಿ ಹೆಂಗ ಆಗ್ಬಿಟ್ಟತ್ ನಮಗ ಟ ಆಗ್ಬಿಡ್ತು ಕನಸ ಹೆಂಗ್ ಬರ ಗತ್ತು ಅದನ್ನೇ ಅದ ಸೌಂಡ ಕಮ್ಮಿ ಇಡಲೇ
ಎಲ್ಲಿ ನೀನೇ ಹೋಗಲ್ಲ ಬೆಡ್ರೂಮ್ ನಾಗ
ಬೆಡ್ರೂಮ್ ನಾಗ ಇದರು ಬರ್ತತೆಓತ್ತಾಯ ಸೌಂಡ್ ಕಮ್ಮ್ ಇಡು ಹೊಸ ಹೊಡ್ತನ್ ನೋಡ್ ಈಗ
ಹ ಹ
ಮತ್ತೆ ಏನ್ ವಿಶೇಷ ನಿಮ್ ಕನ್ಸಲ್ಲ ಯಾರು ಬಂದಿದ್ರು ಇವತ್ತು
ನಂಗೆಲ್ಲ ಯಾರು ಬರಲ್ಲ
ಯಾರು ಬರಲ್ವಾ
ಕನಸಲ್ಲಿ ಯಾರು ಬರಲ್ಲ ಜಗಳ ಆಡಿದರೆ
ನಮ ಕನ್ಸಲಿ ಬೇಾರೆ ಬಂದಿದ್ರ ಬಿಡವ ನಂಗಂತರ ನಗಂದ್ರ ನಗು ಬರ್ತಿತೆ ಇವತ್ತು
ಹ್ಮ ಕಾಕಾ ಮೆಸೇಜ್ ಮಾಡ್ಯಾನ ತಡಿ
ಯಾರು
ನಿ ಮಾಡಿಗೆ ಇಸ್ಕ್
ದ ಪೂರ್ವ ಬ
ಏನೋ ಅಕ್ಯನ ತಗ ಸೋಪು ಓದಕತೀನಿ
ಏನ್ ಹಾಕಲ್ ಬಿಡವತ್ತಾಯ ದೊಡ್ಡ ಸುಳ ನೀನ್ ಕೇಳಾರಿದ್ರು ಕೇಳದೇ ಬಿೇಡ ಹಂಗೆ ಹೋಯ್ತಾರ ನೀವ್
ಸರೆ ಸರೆ ಹ ಪಕ್ಕೆ ಕೆಲಿ ಸಾನ ಮಾತಾಡ್ತಿ
ಏನ್ ಹಾಕಿದ್ದಾರೆ ನಮ್ ಕಾಕೋರು
ಒಂಬತ್ತು ವರೆ ಫೋನ್ ಮಾಡಬೇಕಂದಿದ್ದು
ಹ್ಮ ಹೌದಾ ನಂದು ಎಕ್ಸ್ ನಾನ್ ಫೋನು ಏನಂತಾನ ಏನಾಗ್ ಮಾತಾಡೋಂತಾನ ನನ ಫೋನ್ ಹಚ್ಚಂತಾನ ಇ ಅಂತ ಯಾವಾಗ ಎಲ್ಲರಿಗೆ ಸೆಕೆಂಡ್ ಪ್ರಯಾರಿಟಿಿನ ಎಲ್ಲಗ ಎಲ್ಲರಿ ಸೆಕೆಂಡ್ ಪ್ರಯಾರಿಟಿ
ಈ ಮಾಾಮ ಬಸ್ತಿ
ಏನಿಲ್ಲ ಮಾಮನ ತೆಂಗಿಗೆ ಇಷ್ಟ ಪಡ್ತಾನೋ
ಆಯ ಗೀವ್ ಎವರಿ ವನ್ ಹೆಸ್ ಅ ಫಸ್ಟ್ ಪ್ರಾಯೋರಿಟಿ ಬಟ್ ಎವರಿ ವನ್ ಗಿವ್ ಯೂಸ್ ಮಿ ಆಸ್ ಅ ಚಾಯಸ್ ಆಪ್ಷನಲ್ ಐಎಂ ಆಪ್ಷನಲ್ ಟು ಎವ್ರ ವನ್ ಹೌ ಇಟ್ ಇಸ್ ಪಾಾಸಿಬಲ್ ಯಾರ್
ಹ್ಮ್ ಡ್ಯಾಡ ಎಡ ಒಂದ ತರವಾ
ನಮ ಡ್ಯಾಡಿ ಡ್ಯಾಡಿ ಸ್ಲಿಪಿಂಗ್ ಓಕೆ
ಆಯತ್ ಮಕ್ಕಮ್ ಬಿಟ್ಟಾನ ಉಂಡು
ಹೀ ಹ್ಯಾಸ್ ಹಿಸ್ ಫುಡ್ ಆಂಡ್ ಸ್ಲೆಪ್ಟ್ ಲೈಕ್ ಅ ಸೊಫಿ
ಹಂಗ ಯಾಕ ಮಾಡ್ತಾನ ನಿಮ್ಮಪ್ಪ
ಹೀ ಇಸ್ ಲೈಕ್ ಎ ಹೀರೋ ಯಾರ
ಹ್ಮ್ ನೀ ನೀ ಹೀರ ಇ
ಏಯ ನೋ ನೋ ಮೈ ಮದರ್ ಇಸ್ ಅ ಹ್ಯೂರೋಯನ್ ಯು ಮಿಸ್ಟೇಕ್ ಅನ್ ಮೀ
ಹ್ಮ್ ನಿಮ್ ಮದರ ಮದರ ಹ್ಮ್ ನೀವ್ ನ ಆಯ್ತಂದ ನಾಳೆ ಅಂತ
ಕಾಲೇಜ್ ನಡೆಸ್ಬಿಟ್ಟಿ ಹೋದ್ರೂ ಹೋಗ್ಬೋದು ನಮ್ ಇಷ್ಟ ಹೋಗೋದು ಮನೆಗೆನ್ ಹತಾ ಹ್ಮ್ ಏಳರು ತನ ಪ್ಪನ್ಸು ರಾತ್ರಿ ಮುಂಜಾನೆ ಆರಳಗೆ
ಅಂದ ಓತ್ರಣ
ಹೋಗಕ್ ಅನ್ಕೊಂಡಿವ ಹಗ್ರನ್ ಮುಸ ಸ್ತ್ರೀ ಕಸ ಬ್ಯಾಂಡೆ ಮಾಡಳಕ್ಕೆ ಕಸ್ತ ಮತ್ತನರೆ
ಕಾಳು ಪೆಂಡಿಂಗ್ ಮನೆಗೂ ಫ್ರೆಂಡ್
ಇಲ್ಲಾ ಬಿ ಗೋ ಟು ಲೈಬ್ರರಿ ಅಂಡ್ ಸ್ಟಡಿ ಫ್ಯೂ ಥಂಗ್ಸ್ ಅಂಡ್ ಆಫ್ಟರ್ ದಟ್ ಯಾರೇ
ಅವ್ರ ಮನೆಯಾಗ್ ಹೋಗಿದ್ರಲ್ಲ
ದೂಸರ ಸಫರ್
ಯಾರ್ ಮಾಡಿದ್ರ
ಮರಾಮ
ಆರಾಮ ಆರಾಮ ಹರಗರಗೆ
ನರಮ್ಮ ಬರತ್ತಾನ ನಿದ್ದಿದ್ದೇನು ನಾ ಕೂರಿ ಬಂದಳ ಅರವ್ವ ನಾಕುವರೆಗ್ ಬಂದ ಹ್ಮ ತೆಮ್ ಮಾಡ್ತಿ ನನಗ್ ಮಾಡಕ್ ಬರ್ತಿತ್ತು ಬಿಡು ನಾನೇ ಇನ್ಷ ಹಡತಕೊಂಡ ಹೆಂಗ್ ನಾನೇ ಮಾಡತನಿ ಅನ್ಬೇಕವಾ ಅವ್ರು ತಿಳ್ಕೊಂಡ ಕೊಡಬೇಕಮ್ಮಗ
ಕಿಲ್ ಮೂರು ಮನುಷ್ಯಂಗ್ ಮಾಡಣ ಬರ್ರೀ
ಆಕಿ ಸಾನರ ಏನ ಸ್ವಲ್ಪ್ ಆ ಬಾಂಡ್ಯ ಬಾಂಡೆ ಒಂದ ತಿಕ್ತಾಳ ಅವ್ರ ಮನಕ್ ಏನು ಮಾಡಲ್ಲ ಹ ಹಾ ಆಮೇಲೆ ಕಾವ್ಯಾರಕಿ ಕಸ್ಸಾನೂಲಕ್ ಬರ್ಲಂತ ಅದು ಕೈದಾಗ ನೀರ್ ಬಿಡ್ತದ ಅಂತ ಈಗ ಆಕಿ ಸಾನಾಗ ಬಿಡ್ತದ ಬಿುಡು ಕೈಯ ಅದು ಹೈಡ್ರಾಕ್ಸಿಸ್ ಏನು ಅದಕಿ ಕೈಯಾಗ ನೀರ್ ಬಿಡ್ತ ಇಪ್ಪತ್ತ ಗಂಟ ಕೈಯ್ಯಾಗ ಕಾಲಾಗ
ಹ್ಮ್
ಆಕಿಗನು ಸ್ವಲ್ಪ ಬಿಡ್ತಾವಕಿ ಅಷ್ಟ ಬಿಡಲ್ಲ ಕೈನ ಉರ್ತಾವ ಅಂತ ಏನನ್ ಅನ್ನ ಕೈಲಿ ತೋಲ್ಲೇ ಕಿ
ಯಾರು ಸಾನ ಕಾವ್ಯ
ಹ್ಮ್ ಕೈ ಉಡ್ತ ಬಂತ
ನನ್ ತಪ್ಪೇಲ್ಲಿಸಾರ
ಹ್ಮ್ ಅದ ಅಂದ್ರೆ ಇಕಿ ಸಾನಾಗ ಬಾಳ್ ಬಿಡ್ತಾವ್ ನೀರ್ ಹಂಗ ನೋಡ್ರ ಅಂದ್ರ ಭೀ ಇಕಿ ಉಣತಾಳ ಕೈಲಿತ್ತ ಇಷ್ಟು ನೀರ್ ಬಿಡ್ತಾವ್ ಹೇಳ್ತಿನನಿ ಪೇಪರ್ ಅಂಬದ ಹಂಗಗೆ ಸೋರ್ತ ನೋಡ್ರಂಗಗೆ ನೀರ್ ದಸ್ತಿ ಇಪ್ಪತ್ನಾಲ್ ಗಂಟೆ ಇರ್ವಕ್ಕೆ ವಕ್ಕಿಕಳ
ಸೋರ್ಷಂತನು
ತೋರ್ ಹೋಂಡ್ರ ಹತ್ತದ ಏನ ಎಲ್ಲೋ ನ್ಯಾರ ಕಟ್ ಮಾಡ್ಬೇಕಂತ ಅಂದ್ರಂತ ಇದೇ ಹೋಲ್ ಬಿಡು ಆ ಕಡೆ ಸುಮ್ಮನೆ ನೀರ್ಲ್ಲ ಇದೇಏನದ ಅಂತ ಹೇಳ್ಬಿಟ್ಟು ಸುಮ್ಮಾರ ಕಾಲು ಇರಕಿನ್ ಚಪ್ಪಲಿ ಪೂರಿ ಹಸಿ ಹಸಿ ಹಸಿ ಹಸಿ ಜಾಸ್ ಇರ್ ಇರ್ತಾವ ನೋಡಿ ಇವಾಗ ಕೆಸರ ಕೆಸರ ಕೆಸರ್
ಸೌಜನ ಬಟ್ಟಿ ಹೋಯ್ತಾಳ
ಅವರು ಒಣ ಆಗಪಟ್ಟಳನೊ
ಹ್ಮ ಹ ನರುಂಬ ಮುಂದಾನ ಒಳ
ಈ ಊಗಂಟತ್ ನೋಡಿ ಇವ ತಾಯಿ
ಏ ಪೇಂಟ್ ಮಾಡಂತ ಪೇಂಟ್ ಮಾಡಕತಾರಲ್ಲಿ
ಏನ್ ನಿಮ್ ಕಾಲೇಜಾ
ಹಾಸ್ಟಲ್
ನಿಮ್ ಕಾಲೇಜ ದವರು ಎಷ್ಟಿದ್ವಾರ ನೋಡು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ತೇಮ ಪೇಂಟ್ ಮಾಡಿದೆ ಡೆಕೋರೇಟ್ ಮಾಡಿದೆ ಅಂತ ಮಾಡ ಪರ
ಹ್ಮ ಹ ಮಾಡ್ತ ಇವಾಗ ಈ ಮತವಾ
ಹ್ಮ್ ಆಯ್ತು ಒಂದೊಂದ್ ಒಂದೊಂದ್ ಪೇಡ ಕೊಟ್ಟು ಹೊಳಡ್ತತಾರ ಹಂಗಗೆ
ಇನ್ನ ನೀಟ್ ಎಕ್ಸಾಮ ಬರ್ದಲ್ಲದಲ್ಲಿ ನೀಟ್ ಎಕ್ಸಾಮ ಬರಿ ಈ ಸರಿ ಜೋ ಎಸಾಮ್ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಬಿರ್ತಾರ ಸೆಪ್ಟೆಂಬರ್ಾಗ ರಿಸಲ್ಟ್ ಬ ಹಾ
ಹ್ಮ
ಅಕ್ಟೋಬರ್ ನವೆಂಬರ್ ತನ ಮೌಫಿಂಗ್ ಮಾಡಿದಲ್ವ ಒಂದ ಜನವರಿದಾಗ ಸ್ಟಾರ್ಟ್ ಆಗ್ ಮಾಡತ
ಆಾಮ್ ಸೆಕೆಂಡ್ ಇಯರ್ ಮುಗ್ದೋರ್ಗದ ಇಷ್ಟು ಟೈಮ್ ಆಯ್ತಲ್ಲ ಇವತ್ತು ಎಕ್ಸಾಮ್
ಓದಕತರ್ಕ
ನಾನು ಬಹಳ ಮಜಾ ಮಾಡಿ ಬಿೂಡ ಒಂದರು ತಿರುಪತಿಗೂ ತಿರುಪತಿ ಬಾರಿ ಎಲ್ಲಷ ಅಂದ್ರ ಭ ನೀನೇ ತಿರುಪಟ್ಟ ಫ್ರವಾರಿ
ಈ ್ಯಾಮ್ಗೆ ಏನ ಮೂ ಮೂಗೋಗ ಅನಿಸ್ತ ಮಡ ಇ
ಹ್ಮ್ ಕಟ್ಟ ಕಟ್ಟಗಟ್ಟ ಕೇಳಕತ್ತ ನೋಡ ಹ್ಮ್ ಊರಾಗಿದ್ದಿದ್ದ ವಾರಿ ಪುಡಾವ ನಿಮ್ದೆ ನನ್ಸ
ಇ ವಳ ಬ ನ ಮಾಡಲ್ಲಿ ಸೌಂಡ ಬರಕ ಕ್ಕೆ
ಬಾರ ಅ ಹ್ಮ್ ಕಾಗದು
ಅಲ್ಲಿದ್ದಾಗೆ ಬಾರಿ ಇತ್ತವಾ
ತಿರುಪತಿಗ ಇದ್ದಾಗ ತ್ರಾ ಅತಿ ಅಂತ ಪ್ಪ
ಶಾಪುರ್ಕ್ಕ ಹೋದೆ ಗುಲ್ಬರಗ ಹೋದೆ ಇರುಗೋಟ ಯಾವ ಎಲ್ಲ ತಿ ಮುಂಚು ಡಕಡಿ
ಅದ ಅಪುರ್ಕ್ಕೆ ಹೋದ್ರೆ ಅತ್ತಿ ಸಸಿ ಕಾಟತಳ ಹೋದ್ವಿ ಮತ್ ಬಿರ್ ಮತ್ತ ಇರ್ಗಟ ಹೋದ್ವಿ ಇ ಅತ್ತ ಇ ಪಟ್ಟಿದ್ ಬಂದ ಎರಡ ಸಾಖಬಟ್ಟತ್ ನೋಡಿ ನ ನಾವೇ ಉಂಡಮ ಜಾಗ ನಮ್ದೇ ಜಗತ್ನ ಇದ್ದಿದ್ವಿ ಇರುಗೋಟ ಕರೆ ಬೇರೆ ಯವತ್ತುಲ್ಲ
ಇಷ್ಟು ಕರ್ಗ ಆಗಕ್ ಮನ್ಷ್ಯ ಅಷ್ಟು ಕರ್ಗ ಆಬಟ್ಟಂಸ ನಾವ
ಹ್ಮ್
ಎಷ್ಟ ಹೊಲ್ದಾಗ್ ಮಾಡದೇನ್ ಬೀಜ ಊರ್ ಟೊಂಕ ಬನ್ಗದೇನ್ ಅವ್ರಿಗ್ ಕಳ್ಸದೇನ್ ನಾವ್ ಮನಗ ಇರದೇಏನ್
ಹ್ಮ್ ಹ್ಮ್ ಯೋ
ಮತ್ ಆಡ್ದ ಆಡ್ದ್ ಆಡ್ದ ಆಡ್ದ್ ಬರ್ರತ್ನ್ ಹ ಹಾ
ರಿಯಲ್ ರಿಯಲ್ ಮಾಹಿತಿ ಏನ್ ಮಾತಾಡ ಸುತ್ತಿ ಬೆಳಸಿ ಅಲ್ಲಿರಿಗೆ ಹೊತ್ತ ಪೇರ್ ಮತ್ತೆ ಪರ್ಲ್ಲೀರಲ್ಲ ನಂತ್ರ
ತಡಿ ಟೈಮ್ ಮಾಡತಂತಳ
ಏನ ಆಗಿಲ್ಲ ನಮ್ಮ ಹ ಮಮ್ಮಿರು ಸ್ಟೇಟ್ ಅಸ್ ನೋಡಿದೀರಾ ನೀವು
ಏನ್ ಇಟ್ಟಾರೀ ಮಮ್ಮಿ ಅವದೇ ಯಾವ್ದ್ರು ಶಿವನ್ ಫೋಟೋ ಇಟ್ಟಿರ್ತಾರೆ ಅದಕ್ಕೆ ಸುಮ್ ಆಗ್ಬಿಟ್ಟಿ
ಪಾರ್ವತಿಗಳ್ದಿ ಇಟ್ರ ನೋಡ್ಪೊಟು
ಅದೇ ಅಂದಲ್ಲ ಇವಂದು ಪಾರ ಹೊತ್ತಿದ ಆಂಜನೇಯಂದು ಒಡೆ ಒಡಡೆ ಒಡೆೇ ಒಡೆ ಬರ್ತೇವ ತನ್ ಶಿವ ಒಡಡೆ ಒಡಡೆ ಪಾರ್ವತಿ ಕಡೆ ಬರ್ತಾವ ನಿಮ್ಮ ಅಂತ್ದ ಇಡ್ತಾರೆ ಹ
ಮಕ್ಕನ ಏನ ಚಂದ ಸೃ ಸೃಷ್ಟಿ ಒಂದ್ಸರಿ ಪೋನ ಚಾಳ ಏನಂದ್ರೆ ಕನ್ಚ ತವಾ
ಅಕೆ ಸೃಷ್ಟಿ ಯಾರ ಕಾಲ ಸೃಷ್ಟಿ
ಹ್ಮ್ ನಿಮ್ ಕಾಲೇಜ್ ಸೃಷ್ಟಿ
ನಿಜ್ಜ
ಫ್ರಂಡ್ಸ್ ಏನ್ ್ರಸ್ ಹಾಕ್ಯಾರ ಏನ್ ಮಾತಾಡ್ಬೇಕಂದ
ಅವಕ್ ಮಾತಾಡ್ಬಾರಿ ಆ ಸೃಷ್ಟಿಗೆಲ್ಲ ಹ ಸತಿ ಮಾಾ ಬನೆಗೆ ಚಂದ ಅವರಿ
ಮುಂದೆ ನಿಮ್ಣ್ಣ ದೊಡ್ ಸುದ್ದಿ ಆಗ್ಬಿಟ್ಟ ನೋಡವ ಅದು ಮಾಡ್ಬಾರ್ಣ ಅದು ಮಾಡ್ಬಾರ ನೋಡಿ ಏನ್ ಮಾಡ್ಲಲ್ಲೇ ನಾನ
ಹುಡುಗುರ್ ಜೊತಿನೇ ತಿರ್ತಿರ್ತಾವಕ್ಯಾರ ನೋಡ್ಬ ಯಾವಾಗಳ ಹುಡುಗುರ್ ಜೊತಿರಿ ಯಾವಾಗ್ ನೋಡ್ರರು ಓ ಲೈಬ್ರ ನೋಡೋದಾಗವಾಲ್ ತೆಕ್ಕೊಂಡ
ಮಾಡ್ಣ ಯಾವ್ದು ಮಾಡ್ಬೇಡ ಇದ ಮಾಡೇಡ ಅಂತ
ನಾವು ರೆಿಸ್ಟ್ರಿಕ್ಷನ್ ಹಾಕಲ್ಲ ನಾವು ಹೇಳ್ತೀವ ಅಷ್ಟೇ ಯಾವ್ ತಪ್ಪು ಯಾವ್ ಸರಿ ತಪ್ಪು ನೋಡ್ ಸರಿ ನೋಡು ಅಲ್ ಹೋಗ್ಬೇಡಂತ ತಿ ಅದೇ ಏನಂತಾರೆ ಅದೇ ತರಲ್ಲ ಒಳ್ಳ ಒಳ್ಳೆಯವರು ಹೇಳದ್ ಮಾತ್ರ ಹೆಂಗೆಳ್ ಕಟಕಟ್ ಕಿಳಾಗ ಅರಿ ನ
ಹ್ಮ ಹ್ಮ
ಹೇ ವಹ ಬ ಗಾಯತಲ್ ಜಹನ್ ಎಲ್ಲ ನಾಮಾನಥ ಹಾ ಹ್ಮ್ ತಿಪ್ಪಲ ತುಂದಲಿ ನನ್ಗೆ ತಿಪ್ಪಲ ತುಂದಲಿನೇ ಬೇಕು
ಹ
ಹಗೆ ಆಯ್ತ್ು ನೋಣಂದು ಇನ್ನು ಈ ಕನ್ನಲ್ಲಿ ಇಿಂದ ಏನ ನೋಡ್ಬೇಕು
ಊಟಕ್ಕೆ ಏನ್ ಮಾಡರಲ್
ಮೀನಾ ಮೀನಾ ಆಕಿ ನೀಲಮ್ಮಕ್ಕ ದಿನ ದಿನ್ನ ನೀಲಮಕ್ಕಮೀನಾ ತತ್ತಿ ನಾನು ಕಂಪಲ್ಸರಿ ತಿನ್ನಲೆ ಬೇಕು ಅಂತಾ
ಇಡಲಿ
ಹಾ ಇಡ್ಡಮ್ಮ ಇಡು